ನಮಸ್ತೆ
ನಮಸ್ತೆ ಏನ್ ಮಾಡ್ತಿದೀರಾ
ಏನಿಲ್ಲಿಲ್ಲ ಬಟ್ಟೆ ತಂದಿದ್ವಿ
ಹ್ಮ್
ಹೇಗಿದೆ ಅಂತ ನೋಡ್ತಾ ಇದ್ವಿ
ಓ ಹೌದಾ ಯಾವ ತರ ತಂದಿದ್ರಿ
ಏನಿಲ್ಲ ಕುೃತ
ಹಾ
ತರದ್ದು ತಂದಿದ್ವಿ
ಯಾವ
ಹಾ ಬ್ಲೂ
ಬ್ಲೋಸ್
ಹ್ಮ್
ಬ್ಲೂ ಅಂದ್ರೆ ಆ ಏನು ಆಕಾಶ ಕಲರ್ ಅಥವಾ ತುಂಬಾ ಅತ್ತಿಿಯ ಕಲರ
ಆಕಾಶದ ಬಣ್ಣದ ಕಲರು
ಆಕರ್ಷ ಬಣತ್ ಕಲ
ಹ್ಮ
ನಿಮ ಅಡ್ಗೆ ಮಕಲ್ಲ ಬರುತ್ತಾ
ಹಾ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತೀನಿ
ಯಾವ ಅಡ್ಗೆ ಮಾಡ್ತೀರಾ
ಮುದ್ದೆ ಸಾಂಬರ್ ಸಪ್ಪು
ಹ್ಮ
ಹ ಆತರ ಮಾಡ್ತೀನಿ
ಂದ್ರೆ ಬೇಳೆ ಸೊಪ್ಪು ಎಲ್ಲ ಒಂದೇ ಸತಿ ಹಕ್ತೀರಾ
ಇಲ್ಲ ಆ ತರ ಏನಿಲ್ಲ ಫಸ್ಟು ಸೊಪ್ಪು ಎಲ್ಲ ಬಿಡ್ಸ್ಕೋಬೇಕು
ಹ್ಮ
ಸೊಪ್ಪನ್ನ ಬೇಯ್ಸ್ಕೊಂಡು ಮತ್ತೆ ಬೇಳೆನು ಬೇಯಸ್ಕೋಬೇ
ಅಂದ್ರೆ ಸೊಪ್ಪೆನು ತೊಳಿಯಲ್ವಾ ನೀವು,
ಹಾ ತೊಳಿತೀವಿ ತೊಳತಿರನೆ ಹೇಗ್ ಮಾಡ್ತೀವಿ.
ಹ್ಮ್ ಅದೆಲ್ಲಾ ಕ್ಲೀನ್ ಆಗಿ ತೊಳೆದು ಮತ್ತೆ ಬೇಯಿಸ್ಕೋಬೇಕು ಅದನ್ನ
ಹ್ಮ್
ಮತ್ತೆ ಅದ್ರ ಜೊತೆ ಸೊಪ್ಪು ತೊಳ್ದಿದ್ದಾದ್ಮೇಲೆ ಬೇಯಿಸ್ಕೊಳ್ಳದಕ್ಕು ಮುಂಚೆ ಅದ್ರ ಜೊತೆ ಒಂದ್ ಸ್ವಲ್ಪ ಬೇಳೆ ಟೊಮೆಟೊ ಮತ್ತೆ ಮೆಣಸನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಅಷ್ಟನು ಅ ಕೋಬೇಕು.
ರೋ ಸಾಮಾನ ಎಲ್ಲ ಹಾಕ್ತೀರಾ ಅಂತ್ ಹೇಳಿ ಮತ್ತೆ.
ಮನೇಲಿರೋ ಸಾಂಬಾರ ಸಾಮಾನ ಎಲ್ಲ ಹಾಕೋದಿಲ್ಲ ಅಷ್ಟ್ ಮಾತ್ರ ಆತ್ತು ಇನ್ನು ಮನೇಲಿ ಎಷ್ಟೆಲ್ಲಾ ಇರುತ್ತೆ ಸಾಮಾನು.
ಹೌದು ಪದಾರ್ಥ
ಹ್ಮ್ ಅಷ್ಟೆಲ್ಲಾ ಹಾಕಿ ಅ ಬೇಯಿಸಕ್ ಇಟ್ಕೋತೀವಿ. ಅದು ಎಲ್ಲ ಬೆಂದಿದ್ ದಾದ್ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಜೀರ್ಗೆ
ಹ್ಮ
ಅದು ಎಲ್ಲ ಹಾಕ್ಕೊಂಡು ಹ ರುಬ್ಕೋಬೇಕು ಅದನ್ನ.
ಹೌದು
ಹ ಅದಾದ್ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಅದು ರುಬ್ಕೊಂಡಿದ್ದಾದ್ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಅದಕ್ಕೆ ಒಂಚೂರು ಅದು ಹ ಅದು ಅದಕ್ ಮುಂಚೆ ಒಂದ್ ಸ್ವಲ್ ಬೀ ಇದು ಕಳ್ಳೆ ಬೆಳೆ ಎಲ್ಲ ಇರು ತ್ತಲ್ವಾ ಅದೊಂದ್ ಸ್ವಲ್ಪ ನೆನ್ಸಿ ಕೊಂಡಿರ್ಬೇಕು ಯಾಕೆ ಅಂತಂದ್ರೆ ಅದೆಲ್ಲಾ ರುಬ್ಬಿದಾದ್ಮೇಲೆ ಬೇರೆ ಅದೇ ಇರುತ್ತೆ ಅಲ್ವಾ ಸೊ ಸೊ
ಹೌದ ಅದಕ್ಕೆ ಕಾ ಳೆಲ್ಲ ಆಗ್ತರೆ ಅಲ್ವಾ ಅದಿಕ್ಕೆ
ಹ್ಮ್ ಅದಿ ಕ್ಕೆ ಒಂದ್ ಸ್ವಲ್ಪ ನೆನ್ಸಿಟ್ಕೊಂಡಿದ್ದಾಗ ಅದು ಒಗ್ಗರಣ್ಣೆ ಮಾಡ್ ಹಕೋತೀವಿ ಅಲ್ವಾ
ಹ ಆದದ್ರ ಅದು್ ನನ್ಗ ಇಷ್ಟ ಆಗಲ್ಲ ಅದ್ರೊಗಡೆ ಜಾಸ್ತಿ ಇ ಇದ್ರೆ ಚೆನ್ನಾಗಿರುತ್ತದೆ
ಅದೇ ಈ ಹುಳಿ ಇಲ್ಲ ಹಾಕೊಬ ಉಗ್ರನೇ ಮಾಡುವ ಈರುಳ್ಳಿ ಹಾಕೊಂಡಿರ್ತೀವಿ ಒಗ್ಗ್ರರಣೆ ಮಾಡುವಾಗ ಈರುಳ್ಳಿ ಜಾಸ್ತಿ ಹಾಕೊಂಡಾಗ ದೇಸ ಈರುಳ್ಳಿ ಜಾಸ್ತಿ ಬರುತ್ತೆಲ್ಲ
ಅದು
ಹ ಅದು ಉರುಬ್ಕೊಂಡಿರೋದನ್ನ ಒಗ್ಗರಣೆ ಮಾಡಿರೋದಕ್ಕೆ ಒಂದ್ ಸ್ವಲ್ಪ ಇದ್ ಮಿಶ್ರಣ ಮಾಡ್ಕೋಬೇಕು
ಹ್ಮ
ಅಾದ್ಮೇಲೆ ಅದು ನೆನ್ಸಿಟ್ಟಿರ್ತೀವಿ ಎಲ್ಲ ಕಾಳು ಆ ಕಾಳೆಲ್ಲ ಹಾಕಿ ಸಾಂಬಾರ್ಲ್ಲ ಕುದ ಕುದಿಸ್ಕೋಬೇಕು ಅಷ್ಟೇ ಸು ಸಾರು ರೆಡಿ ಆಗುತ್ತೆ
ನೀವು್ ಮೆಣಸಿನ್ಕಾಯಿ ಹಾಕಲ್ವಾ
ಅದೇ ಇಲ್ದೆ ಅಲ್ವಾ ಮೆಣ್ಸಿನಕಾಯಿದು ಫಸ್ಟು ಬೇಯಿಸಕೋಬೇಕಾದಾಗೆ ಸೊಪ್ಪಗೆ ಮೆಣಸನ್ಕಾಯಿ
ಮೆನ್ಷ ಕ ಎಲ್ಲ ಬಿಟ್ಟು
ಹ್ಮ್ ಹಾ ಆ ರೀತಿ ಮಾಡ್ತೀವಿ ನೀ ನಿಗೆ ಅಡಗೆ ಏನು ಬರು ಲ್ವಾ
ಮತ್ತೆ ನನ್ಗೂ ಇದೇ ಸಾರ್ ಬರುದು ನೋಡಿ ಮತ್ತ ಇನ್ನೊಂದು ಬೆೇಳೆ ಜೊತೆ ಸಪ್ಪನ ಹಾಕ್ಬಿಟ್ಟು ಬೇಯಿಸಿ ಅದು ಪಾಾಮ ತರ ಬಡತ್ತಾ ಅ್ರೆ ಮಿಕ್ಸಿಗ ಹಾಕಲ್ಲ ಅದು ಬರ ಸಾರ್ ಮಾಡ್ತಾರೆ ಅದ್ ಬರುತ್ತೆ ಮತ್ತೆ ಟೊಮೆಟೊ ಬೋಜ್ ಬರುತ್ತೆ
ಹ್ಮ
ಮತ್ತೆನು ಪುರಿ ೊಗೆ ಬರುತ್ತೆ
ಮುದ್ದೆ ಆ ರೀತಿ ಏನ್ ಮಾಡಲ್ವಾ
ಮುದ್ದ ಮಾಡ್ತಾರೆ ಮುದ್ದ ಮಾಡೋದು ನಮ್ಮ ಕಡೆ ಮೂರ್ ಟೈಮ್ ಉದ ಇರ್ಬೇಕು ನೋಡಿ ನಮ್ಗೆ ಹ
ಹ್ಮ್
ಮುೊದ್ದಿಲ್ಲ ಅಂದ್ರೆ ನಮ್ಮ್ ಮನೇಲಿ ತಗ್ಲಾನೇ ಆಗ್ಬಿರ್ತ ಮ್ರ
ನಮ್ಮ್ ಮನಲ್ಲ ರೀತಿ ಏನಿಲ್ಲ ಬೆಳಗ್ಗೆ ಮಾಡ್ತೀವಿ ಮುದ್ದೆ ಸಂಜೆ ಮುದ್ದೆ ಮಾಡ್ಬೇಕು ೋ ಅಂತಂದ್ರೆ ಈ ರೀತಿ ಸೊಪ್ಸಾರು ಚಿಕನ್ನು ಆ ರತಿ ತಿಮ್ ಮಾಡ್ದಾಗ ನಮ್ಮ್ ಮನೇಲಿ ಮುದ್ದೆ ಮಾಡ್ತಾರೆ
ನಮ ಬೆಳಗ್ಗೆ ಬೇಕು ಇಲ್ಲ ನೈಟ್ು ಇರಬೇಕು ಮಧ್ಯಾಹ್ನ ನೀನು ಅನ್ನ ಮಾಡಿದ್ರೂ ನಡೆಯುತ್ತೆ
ಹ್ಮ
ಮುದಐ ನಮ್ ಕಡೆ ಜಾಸ್ತಿ ಮುದ್ದ ಐತಿ ನಿಮ್ ಕಡೆ ರಟ್ಟಿ ಎಲ್ಲ್ ಮಾಡ್ತಾರಾ
ಇಲ್ಲ ಇಲ್ಲ ನಮ್ ಕಡೆ ರೊಟ್ಟಿ ಎಲ್ಲ ಮಾಡೋದಿಲ್ಲ ನಮ್ ಕಡೆನೂ ಮುದ್ದ ದಿನ ಮುದ್ದೆ ಸೊಪ್ಪನ್ನ ಸಾಂಬಾರು ಟಿಫನ್ ಐಟಮ್ ಏನೇನ ಇರುತ್ತೆ ದನ್ ಮಾಡ್ತಾರೆ ಅಷ್ಟೇ
ರೊಟ್ಟಿ ತಿಂದಿದ್ದೀಿದ್ದ
ಆ ತಿಂದಿನಿ ನಮ್ ಸ್ನೇಹಿತರು ತಂದ್ ಕೊಟ್ಟ ಕೊಟ್ಟಿ ಹತ್ತಾರೆ ಆಗ ತಿಿಂದಿದ್ದೀನಿ ಅಷ್ಟೇ
ಹಾ
ಆಹ ರೊಟ್ಟಿಗಂತೂ ಅದು ಏನ್ ಚಟ್ನಿ ಪುಡಿ ಅಂತ ತರ್ತಾರಲ್ವಾ ಅದನ್ನ ಮಿಕ್ಸರ್ನ ಮಾಡ್ಕೊಂಡು ತಿನ್ಬೇಕು ಅಂದ್ರವಾಗ ಚೆನ್ನಾಗಿರುತ್ತೆ
ಹ್ಮ ನನಗದ ಇಷ್ಟ
ಹಾ
ನಾನು ತಿ ನನ್ ಗೆಲ್್ದಿರ್ ತಗೊಂಡ್ ಬರ್ತಾರೆ ನಮ್ಮ ಶಾಲೆ ಕೊಠಡಿಗೆಲ್ಲ ಆರಾಮ ಅದು ತುಂಬಾ ಖಾರ ಇರುತ್ತೆ ಆದ್ರೂ ನೋಡಿ ಬೇಕು ಬೇಕು ಅನ್ಸ್ತಿರ್ತದ ಅಷ್ಟೊಂದು ರುಚಿ ಆಗರುತ್ತೆ ಹ್ಮ ನಂಗಿಷ್ಟ ಅದು ಮುದ್ದೆಗೂ ರೋಟೀ ಚೆನ್ನಾಗಿರುತ್ತೆ
ಮುದ್ದೆಗ ರೊಟ್ಟಿಗ
ಅೆ ಏನಡ ಮುದ್ದೆ ತರಾನೇ ರೊಟ್ಟಿ ತರ ಅನ್ಸುತ್ತನೆೆ ನಂಗೆ ಅಷ್ಟೆ ಚೆನ್ನಾಗಿರುತ್ತೆ ಈಗ ಸಾರಕೊತೀನ ಆ ಥರನೇ ಅನ್ನಿಸುತ್ತೆ ಇದು ಅಂತ
ಹ್ಮ್ ಹಾಗೆ
ಅೆ ಮುದ್ದೆ ಮುದ್ದೆ ಅಷ್ಟೇನ ಚೆನ್ನಾಗಿಲ್ಲ
ಹ್ಮ
ಅ ಚೆನ್ನಾಗಿಾಗಿರುತ್ತೆ
ಹಾ
ಇವ ವ್ಯವಾಸ ಎಲ್ಲ ಹೋಗಿಲ್ವಾ
ಇಲ್ಲ ಹೋಗಿಿಲ್ಲ ಕಣ್ರಿ ನೀವ ಹೋಗಿಲ್ವಾ
ನನ್ ಹೋಗ್ ದ ತಾನೆ.
ಹ್ಮ.
ಹೇಳ್ತಿರ್ ಜೊತೆ ಎಲ್ಲ ಆದ್ರೆ ಅಲ್ಲಿಗ್ ಹೋದ್ಮೇಲೆ. ಅಲ್ಲಿಗೆ ಹೋಗೋದು ಬೇಡ ಇಲ್ಲಿ. ಹೋಗ ಬಿಡ ಹೋಗಣ ಬಂದಿ ಮನೆಗೆಲ್ಲ ಅಂತ ಎಲ್ಲ ತಗುದು. ಆದ ಬಂದ್ವಿ ನ್ದ ಒಬ್ಬರು ನ ಬೆಟ್ಟ ಕೆಳಗಡೆ ಒಬ್ ಇರ್ತಲ್ಲ ಯಾವಳಂತೂ. ಯಾವಾಗ ನೋಡಿದ್ರು ಇಲ್ಲ ಬೇಡ ಹೋಗೋದು ಮನೆಗ್ ಹೋಗ್ಬೇಕಣಯ್ಯಲ್ಲ ಅನ್ಸ್ಬಿಡುತ್ತೆ ನೋಡಿ ನಂಗೆ
ಹ್ಮ್ ಯಾಕಂಗ ಮಾಡ್ತೀರಾ ಅವ್ರಿಗೂ ಏನ ಕೆಲ್ಸ ಇರುತ್ತೆ ಅಲ್ವಾ
ಏನ ಯಾಗ್ಳ ಕೇಳ್ತಾರುತ್ತಾ ಅವರು ಅವ್ರಿಗೆ ಇಂಟ್ರೆಸ್ಟ್ ಇರದ ನೋಡಿ ತುಂಬಾ ಎಲ್ಲ ಹೋಗ್ಬೇಕು ಅಂತೆ
ಹ್ಮ.
ಅದಕ್ಕೆ ನನ್ಗ್ ಸಿಟ್ಟ ಬರುತ್ತೆ ಬಂದ್ಮೇಲೆ ಆರಾಮಾಗಿ ನೋಡ್ಕೊಂಡ್ ಹೋಗ್ಬೇಕು.
ಹಾ.
ಸುಸ್ತಾಗಬಿಡತ್ತೆ ಒಂದ ಸ್ವಲ್ಪ ಹೊತ್ತಿಗೆ ಓಡಾಡ ವರ್ಷ.
ಅಂದ್ರೆ ಅವ್ರಗೂ ಅವ್ರಗೂ ಅವರು ಆರೋಗ್ಯ ಇ ಇದಿರುತ್ತೆ.
ತಿನ್ಬೇಕುರಿೀತ ನ. ಅಂದ್ರೆ ಏನ್ ಹೇಳು. ಹ ಕುರ್ಕುರೆ ಅದೆಲ್ಲ ತಿನ್ನುದಲ್ಲ. ಆರೋಗ್ಯಕರವಾದ ಊಟ ತಿನ್ಬೇಕು ರೀ. ಯಾವೆ ಶಕ್ತಿ ಎಲ್ಲ ಬರೋದು ಏನ್ ತಿಂತಾರೆ. ಂದ್ರೆ ತುಂಬಾ ಸಿರ್ಗಿಂಡಿ ಅಂತಾರೆ ಗೊತ್ತ. ಹಾ.
ಅಂದ್ರೆ.
ಅಂದ್ರೆ ಈ. ಅಂಗಡಿ ಎಲ್ಲ ಸಿಗುತ್ತಲ್ಲ. ಕುರ್ಕುರೆ. ರಿಪೋಟ್ ಅಲ್ಲ ಅದ ತ ತ. ಜಾಸ್ತಿ ಹೋಗ.
ಹ್ಮ್ ನೀ.
ನಾನ ಹೇಳ್ತೀನಿ ಇವೆಲ್ಲ ಲ್ಲ ತಿನ್ಬೇಡ ಇದೆಲ್ಲಾ ಆರೋಗ್ಯ ಕೊಡಿದಲ್ಲ ಅಂತ ಸಿೋದು
ನೀವು ತಿನ್ನೋದಿಲ್ವಾ
ಪಂಟಾಜೂಸ್ ಕುಳಿತಲ್ರಿ ಅದು ಮತ್ತೇನ್ ಂತ ಗೊತ್ತಿಲ್ಲ ನೀಡ ಅವಳು ಅದೆಲ್ಲ ಆರೋಗ್ಯ ಅಲ್ಲ ಆದ್ರೆ ಅದು ಅಡುಗೆ ಎಲ್ಲ ಕೆಡೋದು ಶಕ್ತಿ ಇತ್ತಲ್ಲ ಮೂಳೆಲ್ಲ ಎಲ್ಲ ಹ ಸ್ವಲ್ಪ ಅಧೂರಾ ಹೋದದು ಸು ಬ
ಹ್ಮ್ ನೀವು ನಿಮ್ಗೆ ಆತರ ಏನು ಅಭ್ಯಾಸ ಆಗಲಿಿಲ್ವಾ
ನಾನ ಎ ತಿನ್ನಲ್ಲ ಚಾಕ್ಲೇಟ್ ತಿಂತೀನಿ ಬ್ಲ್ಯಾಕ್ ಚಾಕ್ಲೇಟ್ ಬರುತ್ತಲ್ವಾ
ಹ್ಮ್ ಅದು ತುಂಬಾ ಕಹಿ ಇರುತ್ತೆ ಅಂತ ಕೇಳ್ಬಿಟ್ಟಿದ್ದೀನಿ
ಅಷ್ಟದೇನು ಕಹೀರಲಾಯ
ಹ್ಮ್ ನಿಮ್ಗೆ ಇಷ್ಟವಾದ ತಿಂಡಿ ಆ ರೀತಿ ಏನಾದ್ೂ ಇದ್ಯಾಾ
ಅದ ನಂಗೆ ಇಷ್ಟ
ಹ್ಮ
ಹಗೆ ಮೀನೀ ತಿಂಡಿ ಅಂದ್ರೆ ಇಷ್ಟ ಮನಲ್ಲಿ ಮಾತಾರೆ ಗೊತ್ತಾವಲ್ಲ
ಮೀನಲ್ಲಿ ಏನ್ ಇಷ್ಟ ಅಂದ್ರೆ ಫ್ರೈ ಕಬಾಬು
ಕಬಾಕ್ ಮಾಡ ಮೀನಲ್ಲಿ ಫ್ರೈ ಮಾಡ್ತಾರೆ ಎಂಚ ಮಲೆ ಹಾಕ್ಿಟ್ ಮಾಡತಾರೆ ಹಷ್ಟಾನ ಸಷ್ಟ ನಿಂಗ ಶಾಮು
ಇಲ್ಲ ಇಲ್ಲ ನನ್ ಮೀನ್ಲ್ಲ ತಿನ್ನೋದಿಲ್ಲ ಅದು ಮುಟ್ಟಿದ್ರೇನೆ ನನ್ ಗೆ ಒಂಥರ ಆಗುತ್ತೆ ಅದು ಮೀಂದು ಸ್ಮೆಲ್ಲು
ನಿಮ್ ಗೊತ್ತಿಲ್ಲ ಅಷ್ಟೇ ಅದೆಲ್ಲ
ಹ್ಮ್ ಅಂದ್ರೆ ಚಿಕ್ಕ ವಯಸ್ಸಿಂದನೂ ತಿಂದ ಅಭ್ಯಾಸ ಇಲ್ಲ ಅದಕ್ಕೆ
ತಿನ್ಬೇಕು ನೋಡಿ ಇಂಥ ತಿನ್ನಿ ಸೀಟಂಗಗೆಲ್ಲತ್ತ ೇಡದೆವು ಆರೋಗ್ಯ ಕೊಳ್ಳದಲ್ಲ ಅವೆಲ್ಲ
ಇಲ್ಲ ಇಲ್ಲ ಹಸಿ ದಂಡಿ ಎಲ್ಲ ತಿನ್ನೋದಿಲ್ಲ ನಾನು ಸೊಪ್ಪು ಹಾ ತರ್ಕ ತರಕಾರಿ ಆ ಥರ ಎಲ್ಲ ಮಾಡ್ಕೊ ತಿಂತೀವಿ
ಹ್ಮ್ ಹ್ಮ್ ನೀವು ಮಾಂಸ ಸ ಎಲ್ಲ ತಿಿಂದಂತೀರ
ಮಾಂಸ ಅಂದ್ರೆ ಕುರಿ ಎಲ್ಲ ತಿನ್ನೋದಿಲ್ಲ ಚಿಕನ್ ತಿಂತೀವಿ.
ಜಾಸ್ತಿ ಚಕ್ಕನ್ ತಿನ್ಬೇಡಿ
ನಮ್ಮನೆೇಲೂ ಅದಕ್ಕೆ ಚಿಕನ್ ಜಾಸ್ತಿ ತಿನ್ಬಾರ್ದು ಅಂತ ಹೇಳ್ಬಿಟ್ಟೆ ವಾರಕ್ಕೆ ಎರಡು ವಾರಕ್ಕೊಂದ್ಸಲ ತರ್ಥರೆ.
ಹ್ಮ್. ಚಿಕನ್ ಅದು ಚೆನ್ನಾಗಿರುತ್ತೆದೆ ತುಂಬಾ ರುಚಿ.
ಈಡ್ ಜಾಸ್ತಿ ಇರುತ್ತೆ ಹ್ಮ್.
ಅ.
ಅದು ಏನು ಜಾಸ್ತಿ. ಲ್ಲಿಲ್ಲ ಏನೋ ಬಾಯಿ ಈ ರುಚಿಗೋಸ್ಕರ ಒಂದ್ ಎರಡು ಪೀಸ್ ತಿಂತೀವಿ ಅಷ್ಟೇ.
ಹೌದು ನೀ ಕಬಬ್ ಮಾಡ್ತೀರ. ವತ್ತಂದು ಜಾಸ್ತಿ.
ಹ್ಮ.
ಇಲ್ಲಾ ಅಂದ್ರೆ ತಿನ್ನೋದೇ ಇಲ್ಲ.
ಹ್ಮ ನೀವು ಕುರಿ ಎಲ್ಲಾ ತಿಂತೀರಾ.
ನ ಕುರಿ ನನ್ಗೆ ಈ ಕುರಿನು ಇಷ್ಟ ಅದು ಚೆನ್ನಾಗಿರುತ್ತೆ ರುಚಿ ಇರುತ್ತೆ ಸರಿ ಆಮೇಲೆ ಮಾಡ್ತೇನೆ ನಾ ನಿಮಗೆ.
ಹಾ ಸರಿ ಆಯ್ತು ಖುಷಿ ಆಯ್ತು ನಿನ್ ಜೊತೆ ಮಾತಾಡಿ.
ನನ್ಗೂ ಅಷ್ಟೇ ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತು ನಂಗ ನಿಮ್ ವಾಯ್ಸ್ ಕೇಳ್ತಿದ್ದ ಟೈಮ್ ಒಗ್ತಿರೋಧೆ ಗೋತಗ್ತಿಲ್ಲಾ.
ಧನ್ಯವಾದಗಳು.
ಹ.
ಹ್ಮ್.